ಹಲೋ ಹಾ
ಹಪ್ಪಾ ಕೇಳತಾ.
ಹಾ ಕೇಳ್ತಾರಪ್ಪಾ ಹೇಳ ಚೆನ್ನಾಗಿದೀರಾ
ಹ್ಮ್ ಆರಾಮದೇ ನೋ ನೀವು
ಹಾ ನಾವು ಆರಾಮ್
ಹ್ಮ್ ಮತ್ತೇನ್ಪ ಪಿ ಯು ಸಿ ಮುಗದ ಮೇಲೆ ಹೊಟ ಪೋನ ಮಾಡಿಲ್ಲ ನೀವಂತ್ರ
ಆ ಮಾಡ್ಬೇಕಕ್ ಅನ್ಕಂದಪ್ಪ ಮಾಡದೇ ಆಗಿಲ್ಲ. ಹಾ
ಅದೇ ನಾನ್ ಫಸ್ಟ್ ಏರ ಇದ್ದಂಗ ನೋಡ್ನಲ್ಲ ನಿಮ್ಗ
ಹಾ ಹಾ
ಅದೆ ಅವಾಗ ಪರಿಚಯ ಅಲ್ಲ
ಹಾ ಅವಾಗ ಪರಿಚಯ
ಹ್ಮ್ ಮತ್ತೆ ಸೆಕಂಡಿಯರ್ರ ಎಲ್ಲಿ ಮಾಡಿದ್ರೀ ನೀವು.
ನಾವ್ ಸೆಕೆಂಡ್ ಇಯರಾ ನಾವ್ ಸೆಕೆಂಡ್ ಇವರು ದೇವದುರ್ಗ ಮಾಡ್ದ.
ಹೌದಾ
ಹ ಆ ಕಡೆ ಮಾಡ್ದ ಆಮೇಲೆ ಅದು ಮುಗೀತ ಆಮೇಲೆ ಅದು ಮುಗಿದ್ಮೇಲೆ ಬಿಕಾಮ್ ಮಾಡಿದೆ ಹಾ ಬ ಕಾಮ್ ಮಾಡಿದೆ
ಇತ್ತೆ ಇಲ್ಲ ಎದುಕ್ಕ್ರನು
ಡಿಗ್ರಿಿಯಲ್ಲಿ ಸೈಡ್ ಮಾಡಿದ್ದೆ ಬೇಕಮ್ಮು ಮಾಡಿದ್ದೆ ಎರಡು ಮಾಡಿದ್ದೆ
ಅಂದ್ರೆ ಇಲ್ಲಿ ಬೇಕಾ ಮಾಡಿದ್ರಾ ಟಗರಿಲ್ಲ ಹ್ಮ ಹ್ಮ
ವ ಕ ಮತ್ರ
ಹೌದಾ
ಹಾ
ಹ್ಮ್ ಹ್ಮ್ ನಾನ್ ಬಿ ಎ ಮಾಡಿದ್ದೆ ಅವಾಗ
ಅವಾಗ ಬಿ ಎ ಮಾಡಿದ್ರಾ
ಹ್ಮ್ ಫ್ಯೂಸ್ ಎಲ್ಲ ಬೇ ಮಾಡಿದ್ದೆ
ಹಾ ಸೈನ್ಸ್ ಏನಾದ್ರೂ ಮಾಡ್ಬೇಕಾಗಿತ್ತಲ್ಲಾ
ಅದೆಲ್ಲ ಮುಗಿದ್ಮೇಲೆ ಗೊತ್ತಾಯ್ತ ನನಗ ಟ್ಯೂಷನ್ಗತ್ತಲಾ ಡಿಗ್ರಿ ಒಂದು ಎರಡು ಸ ಇದ್ದೆ ಅವವಾಗ ಬ ್ತು ಸೊನ್ನೆ ಬಿಕಾಮು ಇಲ್ಲ ಎಸ್ ಹಿದ್ದ ನ
ಆತಾ ಇದೆ
ಅದೇ ಹ
ಹಾ
ಪಿ ಯು ಸಿ ಉಂತಾ
ಹಾ
ಜಪ್ಪಿ
ಪಿ ಯು ಸಿ ರಿಸಲ್ಟಾ
ಹಾ
ಆಹ ನಂದು ಸೆವೆಂಟಿ ತ್ರೀ ಆಗಿತ್ತು
ಗಂತಲ್ಲ
ಟೆಂತ್ ಅಲ್ಲಿ ಏ್ಟಿ ಪಾಯಿಂಟ್ ಫೈವ್ ಸಿಕ್ಸ್ ಆಗಿತ್ತು
ಹೌದಾ
ಹಾ ಹೌದು
ಹಾ ಹಾ ಅಂದ್ರೆ ಅವಾಗ ಎಲ್ಲಿ ಸೀಡ್ ಇತ್ತಲಾ ನಿಮ್ದು
ತ್ತ ಕರೋನಾ ಬ್ಯಾಚ್ ಅಲ್ವಾ ಅವಾಗ ಆಗ ಪಿ ಯು ಸಿಿ ಇತ್ತು ಎಲ್ಲ ಪಿ ಯುಷಿ ಎಲ್ಲ ಎಸ್ ಎಸ್ ಎಲ್ ಸಿ ಇತ್ತು ಪಿ ಯುಶಿ ಬರ್ದ್ವಿ
ಬ
ಹೌದು ಏನಾದ್ೂ ಸೈನ್ಸ್ ಗೇಮ್ಸ್ ಮಾಡ್ಬೇಕಾಗಿತ್ತಲ್ಲ ನೀವು ಮುಂದೆ
ಮಾಡಡ್ಬೇಕಾಗಿತ್ತು ಆಗ್ಲಿಲ್ಲ
ಸೈನ್ಸ್ ಮಾಡಿದ್ರೆ ಏನಾದ್ರು ಇತ್ತು ಮತ್ತೆ ಅದ ಬಿಟರುೂನು ಬಿ ಮತ್ತೆ ಇದ್ ಮಾಡ್ಬೋದಾಗಿತ್ತಲ್ಲ ಡಿಪ್ಲೊಮಾ
ಲ್ಲವಾಗ
ಹೌದಾ
ಹ್ಮ
ಮತ್ತೆ ಊರಲ್ಲೆಲ್ಲ ಹಬ್ಬಾ ಮರ
ಹ ಅಣ್ಣ
ಮೊರಾಮ್ ಎಲ್ಲಾ ಚೆನ್ನಾಗಯ್ತ ಹಬ್ಬಾ
ಹಾ ನಮ್ಮರ್ಂದ ಚೆನ್ನಾಗಪಾ ಫುಲ್ಲು
ಹೌದಾ
ಅಲ್ಲಿ ನಿಮ್ಮೂರಲ್ಲಿ ಹೋಗಿದ್ರವ
ನಾವ್ ಹೋಗಿರ್ಲಿಲ್ಲ ಬ್ರೋ
ಯಕ್ಕ
ಇಲ್ಲ ಎಕ್ಸಾಮ್ ಇದ್ವಲ್ಲಾ ಎಕ್ಸಾಮ್ ಕೊಡ್ತಾ ಇದೆ ಹಂಗಾಗಿ ಹೋಗೋದಾಗ್ಲಿಲ್ಲ ಬಿಕಮ್ ಚ ಸೇಮ್ ಎಕ್ಸಮ್ ಇದ್ವಲ್ಲ ಹಾಗಾಗಿ ಹೋಗೋದ ಆಗಿಲ್ಲ
ಹ ಕಾರ
ಹಾ
ಆ ಅಣ್ಣ
ಕಮ್ಮಿ ಎಲ್ಲ ಸೆಮ್ಮ ಎಕ್ಸಾಮ್ ಇದ್ವಲ್ಲ ಹಾಗಾಗಿ ಹೋಗೋದಾಗಗ್ಲಿಲ್ಲ
ಅವಾಗ ಅದೇ ಟೈಮ್ ಅಲ್ಲಿ ಆತ ಹಬ್ದಲ್ಲ
ಹಾ ಅಬ್ದುಲ್ಲ ಅದೇ ಟೈಮ್ಲ್ಲಿ ತಂಗಾಗಿ ಹೋಗೋದಾಗ್ಲಿಲ್ಲ
ಹಾ ಹಾ
ಮತ್ತೆ ಮೊಹರಂ ಹೆಲ್ಲ ಹೆಂಗಯ್ತು ಊರ್ ಕಡೆ
ಹ ನಮ್ಮಲ್ಲಂದ್ರೂ ಫುಲ್ ಜ್ವರ ಬಾ ಹಬ್ಬಾ ಹ್ಮ್ ವರ್ಷ ಪೂರ್ತಿ ಹಂಗೆ ನೋಡಿ ವರ್ಷದಲ್ಲಂದ್ರ ಮೋರಮ್ಮ ಬಂತ ಅಂದ್ರೆ
ಹಾ
ಜಗಳ ಎಲ್ಲಾ ಕಡಿಮೆ
ಹಾ
ಅಂದ್ರೆ ಹಬ್ಬ ಚೆನ್ನಾಗಗತ್ತೆ ಕೊನೆ ದಿನ ಬಹಳ ವಿಷ ನಮ್ಗ
ಕೊನೆಯ ದಿನ ತುಂಬಾ ಇದಾಗತಲ್ಲಾ ಎಷ್ಟ ಗಂಟೆವರೆಗ ಆಯ್ತು ಎಷ್ಟ ಗಂಟೆವರೆಗ ಆಯ್ತ ಹಬ್ಬ ಕೊನೆ ದಿನ
ಕೊನೆಯ ದಿನ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು
ಹೌದಾ
ಅಜ್ಜ ಅದೆ ಎಲ್ಲ ಆಡ್ತಾರಲ್ಲಾ
ಹ ಹಾ
ಹೆಜ್ಜೆ ಅದೆಲ್ಲ ಆಡ್ತಾರೆ ಮತ್ತೆ ಅಂದ್ರೆ ಸಾಯಂಕಾಲ ಒಂದು ಐದ್ ಗಂಟೆ ತನ ಆಡಿದ್ವಿ ಹೆಜ್ಜೆ
ಹೌದಾ ಮತ್ತೆ ದೇವರು ಏನಾದ್ರು ಹೇಳದ್ರ
ಏನಪ್ಪಾ ನಾನು ಅಷ್ಟ ಅಂದ್ರೆ ಇಲ್ಲ ಅವಾಗ ನಾನು ಒಂದೊಂದು ಎಕ್ಸಾಮ್ ಇತ್ತಲ್ಲ
ಹೌದು ಹಾ ಹಾ
ಲಾಸ್ಟ್ ಕೊನೆಯ ದಿನಲ್ಲ ಹೋಗಿದ್ದೆ ಹಬ್ಬ
ಹಾ ಹಾ
ಹ್ಮ್್ಮ ಅದ್ಕ ಅಂತ ಹೋಗಿದೆ
ಹೌದಾ
ಹ್ಮ್ ಮತ್ತೆಜ್ಜ ನೀವು ಆಡ್ರ ನಿಮ್ಮರಲ್ಲಿ ಅಜ್ಜಾ
ಅಯ ನಮ್ಮೂಊರಲ್ಲಿ ಇತ್ತ ಅದೊಂದ ಹಬ್ಬಾಯ ಅದೊಂದ್ ಬೇರ ಊರಗ್ ಹೋಗತ್ತೀವಿ ನಾವು
ನಿಮ್ಮ್ಊರಲ್ಲಿ ಇರಲ್ವಾ
ಇಲ್ಲ ಇಲ್ಲ ನಮ್ಮೂಊರಲ್ಲಿ ಇಲ್ಲ
ಹ
ನಮ್ಮೂಊರಲ್ಲಿ ಆಲ್ಮೋಸ್ಟ್ ಅಲ್ಲಿ ಮುಸ್ಲಿಮ್ಸ್ ಇಲ್ಲಲ್ಲ ಆ ತರಗ ದೇವಸ್ಥಾನ ಇದನು ಇಲ್ಲ
ಹ ಎಲ್ಲಾ ದೊಡ್ಡವರಲ್ಲಾ ನಿಮ್ದು
ಹ ಎಲ್ಲಂದ್ರೆ ಅಲ್ಲಿ ನಮ್ದು ಜಾವಳಿ ಎಲ್ಲಾ ಜಾವಳಿ ಪಕ್ಕ ಐದ್ ಕಿಲೋಮೀಟರ್ ಆಗ ಮತ್ತ ಮುದ್ಗೋಟ್ ಅಂತ ನಾವು ಜಾನಳಿಗೆ ೋಗ್ತೀವಿ ನೋಡಕ ಹ ಮುದ್ಗೋಟ್ ಹಾ ಫೇಮಸ್ ಅದು ಮಾತ್ರ ಜಳಳಿ ಫೇಮಸ್ ಇರುತ್ತೆ ದ
ಅಲ್ಲಾ ಇದು ಮುದ್ಗೋಡ್ ಅಂತ ಹೇಳಿದ್ರಲ್ಲಾ ಇದು ಮೋರಂ ಫೇಮಸ್ ಆಗತ್ತಲ್ಲ ಅಲ್ಲಿ
ಎಲ್ಲಿ ಹ ವಿರ್ಗೋಟ್ ಅಂತ ವಿರ್ಗೋಟ್ ವಿರ್ಗೋಟ್ ಹಾ ವಿರ್ಗೋಟ್ಟು ಮುದ್ಗೋಟ್ಟು ಎರಡು ಇದಾವಲ್ಲಾ
ನೋಡಿದ್ದೆ,
ಹಾ ವಿರ್ಗೋಟ ಹೆಂಗಂದ್ರೆ ದೇವಸ್ಥಾ ದೇವಸ್ಥಾನ ಇದೇ ಗೊತ್ತಾ ದೇವಸ್ಥಾನ
ಹಾ ಅದೇ ಕೇಳಿದ್ದೀನಿ
ಹಾ ಹಾ ತಿಂತಯಾ ಹಾ ತಿಂತೀನಿದರ ಮೌನೇಶ್ವರ ಇದಾರಲಾ ಅದರ್ ಸ್ಟೇಟೆ
ಹ ಅದೇ ನಿಧ ನದಿ ಆ ಸೈಡ
ಹಾ ನದಿಯ ಸೈಡು ತಿಂತ ತಿಂತನ್ ಮೌನೇಶ್ವರ ಮತ್ತೆ ಈ ಕಡೆ ಬಿಟ್ರೆ ರ್ಗೋಡ್ ದೇವಸ್ಥಾನ ಒಂದಿದೆಯ ಅಲ್ಲಾ
ಹಾ ಹಾ ಅದೇ ಒಂದ್ಸರ್ತಿ ಹೋಗಿದ್ದೀವ ಏನೋ ತಿಂಥಣಿಗಿ.
ಹೋಗಿದ್ರಾ
ಹಾ ಹಾ
ಹ್ಮ ಚೆನ್ನಾಗಿದೆ ಎಲ್ಲಾ ದೇವಸ್ಥಾನ ಎಲ್ಲಾ
ಚೆನ್ನಾಗಿದೆ ಪ್ಲೇಸ್ ಬಹಳ ಚೆನ್ನಾಗಿದೆ ಯಾವಾಗ ನ ನದಿಯಲ್ಲಿ ಜಾಸ್ತಿ ನೀರ್ ಇದ್ವಲ್ಲ ಅವಾಗ್ ಬಂದಿದ್ರು ಯಾವ ಟೈಮ್ ಅಲ್ಲಿ ಬಂದಿದ್ರಿ.
ಇವಾಗ ರೀಸೆಂಟ್ ಆಗಿ ಮೋನ್ ಮೊನೆ ಏನೋ ಹೋಗಿದ್ವಿ ಅಂದ್ರೆ ಯುಗಾದಿ ಟೈಮಲ್ಲಿ ಹೋಗಿದ್ವಿ ನಾವು
ಯುಗಾದಿ ಅಲ್ಲಿ ಹೋಗಿದ್ರಾ ಜಾತ್ರೆ ಆಯತ ಹೋಗಿದ್ರಾ ದೊಡ್ಡ ಜಾತ್ರೆ, ಜಾತ್ರೆ ಆಗತ್ ನೋಡಂತ
ಜಾತ್ರೆ ಎಲ್ ಹೋಗಿಲ್ಲ ಯುಗಾದಿ ಟೈಮಲ್ಲಿ ಅಂದ್ರೆ ಅವಾಗ ಬೈಕ್ ತಗೊಂಡಿದ್ರು ರೀಸೆಂಟ್ ಆಗಿ ನಮ್ಮ ಅಣ್ಣಾ ಹ್ಮ್ ಬೈಕ್ ತಗೊಂಡಿದ್ರು ಅದೇ ಹಬ್ಬ ಎರಡು ದಿನ ಇತ್ತು
ಹಾ
ಅವಾಗ ಬೈಕ್ ತಗೊಂಡಿದ್ರು ಹೋಳೆ ಸ್ನಾನಕ್ಕ ಅಂತ ಹೋಗಿದ್ವಿ
ಹೌದಾ
ತುಂಬಾ ಜನಪ್ಪ ಪಲ್ಲಾಕ್ಕಿ ಅದೇನೇನೋ ಬರ್ತಾವ
ಹಾ ಸಿಕ್ಕಾಪಟ್ಟೆ ಪ್ಪು ದೊಡ್ಡ ಜಾತ್ರೆ ಎಷ್ಟು ಜನ ಬರ್ತಾರ ಗೊತ್ತಾ
ವರ್ಷದಲ್ಲಿ ಎರಡ್ ಸಾರತಿ ಆಗತ್ತ ಜಾತ್ರೆ ಆದ ಏನಾದ್ರ
ಅದು ಎರಡ್ ಸತಿ ವರ್ಷದಲ್ಲಿ ಒಂದ್ಸತಿ ಆಗುತ್ತಾ ದೊಡ್ ಜಾತ್ರೆ ಆಗುತ್ತ ಆದ್ರೆ ಭಕ್ತಾದಿಗಳು ಅವಾಗಾಗ ಅವಾಗ ಹೋಗತ್ತಾನೆ ಇರತ್ತಾರೆ ಆ ದೇವಸ್ಥಾನಕ್
ಹೌದಾ ಹ್ಮ್ ಹ್ಮ್ ಅದೇ ಹೋಗಿದ್ದವಿ ಒಂದ್ಸರ್ತ ಹೋಗಿದ್ದು ಅದೇ ಫಸ್ಟ್ ಟೈಮ್ ನಾನ್ ಹೋಗಿದ್ದೆ
ನಮ್ ಜಾಲಹಳ್ಳಿಯಲ್ಲಿ ದೊಡ್ಡು ಆಗತಪ್ಪಾ ಜಾತ್ರೆ ಇದು ಜಾತ್ರೆ ಆಗತ್ತಲ್ಲಾ ರಂಗನಾಥನ್ ಜಾತ್ರೆ ಅಂತ ರಂಗನಾಥನ್ ಜಾತ್ರೆ ಅಂತ ಆಗುತ್ತೆ
ರಂಗನಾಥಾನ ಇದು ಕಕ್ಕೇರಿಲ್ಲಿ ಒಂದಾಗತ್ತಲ್ಲ ಅದು ಸೋಮನಾಥನ ಅದು
ಹಾ ಅದನ್ನು ದೊಡ್ಡ ಜಾತ್ರೆ
ಅದೇ ವರ್ಷದಲ್ಲಿ ಎರಡು ಸರ್ತಿ ಆಗುತ್ತ ಅದು ಅಂತರು ಹ್ಮ್ ಎರಡ್ ಸರ್ತಿ
ಎರಡು ವರ್ಷದ ಹಿಂದೆ ಹೋಗಿದ್ವಿ ಆ ಊರ್ಗೆ
ಹ ತಲಾ ಇಲ್ಲೇ
ಹಾ ಅಲ್ಲಿ ನಮ ಫ್ರೆಂಡ್ಸ್ ಇದ್ದಾರೆ ಹಂಗಾಗಿ ಬಾ ಅಂತ ಅಂತಿದ್ರ ಕರ್ಕ ಕರ್ಕೊಂಡ್ ಹೋಗಿದ್ರು ಹಾಸ್ಟೆಲ್ ಅಲ್ಲಿ ಇದ್ವಿ ಅವರು ನಮ್ ಫ್ರೆಂಡ್ಸ್ ಕರ್ಕೊಂಡ್ ಹೋಗ ಹೋದ್ರು ಹೋಗಿದ್ವಿ ಅಲ್ಲಿ ದೇವಸ್ಥಾನಕ್ಕ
ಹೌದಾ
ಹೌದು ಬೇರೆ ಕಡೆ ಮತ್ತೆ ನೀವು ಎಲ್ಲಾದ್ರೂ ಸ್ಟೂರು ಯ ಕಡೆ್ರರು ಹೋಗಿದ್ರ ಕರ್ನಾಟಕ ಹೌದಾ ಎಲ್ಲೆಲ್ಲಿ
ಅಂದ್ರೆ ಇದು ಮುರುಡೇಶ್ವರ ಸಿರ್ಸಿ
ಹಾ ಹಾ
ಸೇರಸಿ ಮತ್ತೆ ಇದು ಶೃಂಗೇರಿ
ಪಟ್ಟದ ಕಲ್ಲು ಈ ತರ ಎಲ್ಲ
ಕಟ ಕಲ್ಲನೂ ಹೋಗಲ್ಲ ಬನವಾಸಿ ಹೋಗಿದ್ವಿ ಹ್ಮ್ ಬನವಾಸಿ
ಹ ಬೆಸ್ಟ್ ಪ್ಲೇಸ್ ಇದಾವಲ್ಲ ಎಲ್ಲ ಪ್ಲೇಸ್ ಎಲ್ಲ ಬೆಸ್ಟ್ ಪ್ಲೇಸ್ ಇದಾವ ಅಲ್ಲಿ
ಹಾ ಬನವಾಸೆ ಚೆನ್ನಾಗಾಗಿದೆ ಅಲ್ಲೇ ನದದ ಇದೆಯಲ್ಲಾ ಪಕ್ಕದಲ್ಲಿ ನೀವ ನೋಡಿದ್ರ ಹ್ಮ ನಾ ಹೋಗ ಚಳಗಾಲದಲ್ಲಿ ಹೋಗಿದ್ವಿ ಆದಂದ್ರೆ
ಹೌದಾ ಈ ಕಡೆ ನಂದಿ ಬೆಟ್ಟ ಈ ಕಡೆ ಎಲ್ಲ
ಆಯ್ ಆ ಕಡೆ ಹೋಗಲ್ಲ
ಈ ಕಡೆ ಬಂದಿಲ್ವಾ ಧರ್ಮಸ್ಥಳ ಧರ್ಮಸ್ಥಳ ಚೆನ್ನಾಗಿದೆ
ಅಂದ್ರೆ ನಾವು ಸಾಯಂಕಾಲ ಹೋಗಿದ್ವಲ್ಲ ಅಷ್ಟೊ ನಂಗ ಇಷ್ಟ ಆಗ್ಲ್ವ
ಹೌದಾ
ಹ
ಹಾ ಹಾ
ಅರ ಹೋದ್ರೆತರ ಫ್ರೆಂಡ್ಸ್ ಒಂದ್ ನಾಲ್ಕು ಜನ ಹಿಂಗ್ ಹೋಗ್ಬೇಕು
ಹಾ
ಲ್ಲ ಹೋದ್ರೆ ಬೇ ಬಸ್ ಎಲ್ಲ ಟ್ರಾವೆಲ್ ಮಾಡದಂಗ ಆಗುತ್ತೆ ದಿನಾಪುರ್ಕ್ಕೆ
ಅದೇ ಅದೇ
ಬಾಳ ಅಂದ್ರೆ ಒಂದ ಒಂದ ಅರ್ಧ ಗಂಟೆ ಒಂದ್ ಗಂಟೆ ಇರ್ಬೋದು
ಈಗ ಕಾರಾರ್ಲ್ಲೇ ಹೋಗ್ಬಿಡ್ಬೇಕು ಫ್ರೆಂಡ್ ಯಾವ್ದಾದಾರರು ಕಾರ್ ಇದ್ರೆ ಕಾರ್ ತಗೊಂಡ್ ಹೋಗ್ಬಿಟ್ರೆ ಬೆಸ್ಟ್
ಹ್ಮ್ ಕಾಯಲ್ಲ ಹದ್ರೆ ಬೆಸ್ಟ್ ನೋಡ
ಆರಾಮಾಗಿ ಟೈಮ್ ಸೇವ್ ಆಗುತ್ತಲ್ಲಾ ಟೈಮ್ ಸೇವ್ ಆಗುತ್ತಾ ಆರಾಮಾಗಿ ಹೋಗ
ಟೈಮ್ ಸೇವ್ ಆಗುತ್ತೆ ಬೇಕ್ರ ಬ ಕೆಲ್ಲ ಸೇವ್ ಮಾಡ್ಬೋದು ನೈಟ್ ಆದ್ರು
ಮತ್ತೆ ಕಾರ್ ಸ್ವಂತನೇ ಇರುತ್ತೆ ಫ್ರೆಂಡ್ಸ್ ಅಂದ ಮೇಲೆ ಎಲ್ಲಾದ್ರೂ ಓಡಾಡ್ಬಹುದು ಆಚೆನು
ಹ್ಮ್ ಬೇಕಾದ್ರ ಬೇರೆ ಕಡೆ ಕೂಡ ಹೋಗ್ಬೋದು ದೂರ ದೂರ ಇರತ್ತಲ್ಲಾ
ಅದೇ
ಹ್ಮ್ ಅೆ ಡ್ರಿಂಕ್ಸ್ ಆ ತರ ಏನು ಮಾಡಕ ಹಳ್ಬಿಡದು ಹ್ಮ ಡ್ರಿಂಕ್ಸ್ ಮಾಡಿದ್ರು ಒಬರು ಮಾಡ ರಿ ನಡುತ್ತಾ
ಕಾರಲ್ಲಿ ಮತ್ತೆ ಡ್ರೈವರು ಈ ತರ ಎಲ್ಲಾ ಮಾಡ್ಬೋದು ಇಬ್ಬರು ಡ್ರೈವರ್ ಬೇಕೇ ಬೇಕಾಗುತ್ತ ಲಾಂಗ್ ಹೋಗಿರ್ತವಲ್ಲ
ಡ್ರೈವರ್ಗಳಿದ್ರೆ ಸಾಕು ಇಬ್ರು ಹ್ಮ್ ಸೇಫ್ಟಿ ಆಾರದು
ಹಾ
ಹಾ ನಾವು ಹೋಗಿದ್ದೀವಿ ಎರಡ್ ಸತಿ ಮೂರ್ ಸತಿ ಹೋಗಿದ್ದೀವಿ
ಯಾವಾಗಾವಾಗ
ಚಿಕ್ಕವನ್ದಾಗ ಒಂದ್ಸತಿ
ಅಂದ್ರೆ ಹಸ್ಕೂಲ ಪ್ರೇಮದಿನ
ಂತಾಗ
ಹೌದಾ ಹ
ಹಾ
ಹ್ಮ್ ಹ್ಮ್ ಮತ್ತೆ ಆಗೋಿದ್ರೆ.
ದ ಮುದ್ಮೇಲೆ. ಹೋಗಿದ್ವಿ ಮತ್ತೆ ಡಿ ಡಿಗ್ರಿಿಯಲ್ಲಿ ಒಂದ್ಸತಿ ಹೋಗಿದ್ವಿ ಮದ್ದೆ.
ಹಾ ಹಾ.
ಅಮ್ಮಂದ್ ಫೋನ್ ಬರ್ತಾ ಇದೆ ಆಮೇಲ್ ಮಾಡ್ಲಾ.
ಹಾ ಹಾ ಸರಿ ಸರಿ ಆಯ್ತು.